ಹಲೋ ಏನಿಲ್ಲ ಹೇಳಪ್ಪ
ಏನ ಹಾಸ್ಟಲ್ಗಿದ್ದೇ ನೀನು ಹಾಸ್ಟಾಲಗಿದ್ದೀನಿ ನೀನು. ಹಲೋ
ಹಲೋ ಇದು ನಾ ಇಲ್ಲಿ ಜಿಮ್ಮಿಗೆ ಬಂದಿದ್ದೆ.
ಹ್ಮ
ಇ ಟೂರಿಗ್ ಹೋಗೋದಿತ್ತು ಎಲ್ಲಿಗ್ ಹೋಗ್ ಏನ್ ಪ್ಲಾನ್ ಹ್ಮ್
ಯಾವಾಗ
ಅರೆ ಇನ್ನ ಒಂದು ವಾರ ಟೈಮ್ ಐತಿ.
ಈ ವಾರದಾಗ
ಹ್ಮ್ ನಾ ನೀ ರಮೇಶ ಬಾಲು ಯಶು
ಹ ನಾಲ್ಕ್ ಐದ ಐದ ಐದಾರು ಜನ
ಹ್ಮ್
ಯಾಕಡೆ ಹೋಗುಂ ಪ್ಲಾನ್ ಮಾಡಿರಿ ಇಲ್ಲ.
ಕದೇ ನಿನ್ ಕೇಳತಿ ಸುಮ್ ಹೋಗೋದ್ ಪ್ಲಾನ್ ಮಾಡಿ ಅಷ್ಟೇ ಯಾಕಡೆ ಹೋಗಕ್ ಪ್ಲಾನ್ ಮಾಡಿಲ್
ಯಾಕ ಯಾಕಡೆ ಯಾವ ಸೈಡ್ ಚಲೋ ಇರ್ತ್ತ ಪ್ಲೇಸ್ ಪ್ರೀ
ಅಕ್ಲೋಶ ಅಕ್ಲೋಶ ಹೋಗಬೇಕ್ ಅಕ್ಲೋಶ ಚೆನ್ನಾಗತ್ ಪ್ಲೇಸ್ ಅಕ್ಲೋಸ್ ಮಹಾರಾಷ್ಟ್ರ
ಮಹಾರಾಷ್ಟ್ರಕ್ಕ
ಹ್ಮ್ ಮಹಾರಾಷ್ಟ್ರ ಅಕ್ಲೋಸ್ ಅಂತಾರ ವಾಟರ್ ಪಾರ್ಕ್ ಮನ್ಗೊಂಡ್ ಅಲ್ಲಿ ಐದು ಕಿಲೋಮೀಟರ್ ಗುಹೆ ಆದ.
ಹ್ಮ್
ಮತ್ತೆ ಒಳ ಈಸುಲಾಳಕ ಅದ ಸ್ವಿಮ್ಮಿಂಗ್ ಅದ ಎಲ್ಲಾ ಚಲೋ ಆದ
ನೋಡ್ರೂ ಬಲೇನೋ
ಸುಳ್ಳು
ಎ ನೋಡ್ರದುಳ ಇಲ್ಲಂದ ಹ
ಹಲೋ
ಮಹಾರಾಷ್ಟ್ರ ಇಲ್ಲಿಂದ ಎಷ್ಟ್ ಕಿಲೋಮೀಟರ್ ಅದೇ ಅಂದೆ.
ಒಂದ್ ಮುನ್ನೂರು ಕಿಲೋಮೀಟರ್ ಆಯಿತ್ತೆ.
ಮುನ್ನೂರ ಹೋಗನ್ ನಡಿ ಮತ್ತೆ
ಹ್ಮ್ ಪರಿಚಯ ಕೇಳಿಲ್ಲ.
ಅದೇ ಎಲ್ಲಾ ಅಮೌಂಟ್ ಗಿಮೌಂಟ್ ಎಲ್ಲಾ ಪ್ಲಾನ್ ಮಾಡ್ಕೋಬೇಕ. ಹಾ
ಅಮೌಂಟ್ ಎಷ್ಟು ಆಗ್ಬೋದು ಒಬ್ಬರಿಗೆ.
ಎಷ್ಟ್ ಆಗುತ್ ಮೂರು ಸಾವಿರ ಒಂದ್ ಮೂರ್ ಸಾವಿರ ಅಂದೆ.
ಮೂರು ಸಾವಿರ ಹಂಗಾದ್ರೆ ಹೋಗನ್ ನಡಿ ಮತ್ತೆ. ಹ್ಮ ಹಲೊ.
ವಾತಾವರಣ ಸರಿ. ಹೌ
ರಾಮೇಶ್ಗ ಯಸುಗ್ ಎಲ್ಲಾರು ಹೇಳಿದ್ದಿಲ್ಲ.
ಅವ್ರಿಗೆ ಹೇಳಿಲ್ಲ ಅವನಿಗೆ ಹೇಳಬಕೀತ್ತು ರಾಜು ಸರ್......
ಬಂದರ. ಬರ್ತಾನ ಅಂತ ಹೇಳ್ಯಾರ. ಹಾ ಹಲೋ..
ಅ ಹ ಹ
ಹ ನಾ ಯಾರಿಲ್ಲ.
ಹೇ
ತವ್ರು ಬರ್ತಾ ಅಂತ ಯಯಾರಲ್ಲ
ಯಶು ನಾ ಕೇಳಿಲ್ಲ ನಾಗ ಯಶು ಅಷ್ಟು.
ಹ್ಮ್. ಯಾವಾಗ್ಮ್ ರವಿವಾರ.
ಬಷ
ಹಾ
ಹ್ಮ ಹ್ಮ
ರವಿವಾರ ಹೋಗನಾ.
ಹ್ಮ